ಹಲೋ. ಹಾ ಅಣ್ಣಾ.
ಹಲೋ ಹಲೋ ಕೆಳಸ್ತ ಹೇಳೋ ಕೇಳಿಸ್ತಿಲ್ಲೇನು
ಹಾ ಕೇಳ್ಸಕತ ಕೇಳೋಣ ಚಣ ಏನಿಲ್ಲ ಅಣ್ಣ ಕುಂತೀವಿ ನೋಡು ಹ ಅಣ್ಣ ಕುಂತಿದ್ದೆ ಮಳೆ ಬರ ಕುಂತಿತ್ತು ರೊಮ್ದಾಗ ಹಾ
ಯಕಡೆ ಹೋಗಿದ್ದಿ ಯಕಡಿ ಹೋಗ್ರಿ ಕಾಲೇಜ್ ಹೋದ್ರಾ
ಹಾ ಹೋಗಿದ್ನಣ್ಣ ಕಾಲೇಜಿಗೆ
ಹ್ಮ ಹ್ಮ್
ನಿಮ್ದಣ ಹೋಗಿದ್ಯಾ ನೀನು
ಹ್ಮ ಹೋಗಿದ್ನೆಪ್ಪ ಕಾಲೇಜು
ಹಾ ಹಾ
ಆ ಅಣಾ ಅದು ಸ್ಕೋರ್ಸ ಇದರ ಮೇಲೆ ಮಾಡ್ ಅದು ಪಿ ಯು ಸಿ ಮ್ಯಾಲ ಮಾಡಿನಿ ಅಣ್ಣ
ಪಿ ಯು ಸಿ ಏನು ಸೈನ್ಸ್ ಮೂಗದಾದೇನು
ಇಲ್ಲ ಏನೋ ಸೈನ್ಸ್ ಕಾಮರ್ಸ್ ಏನಾದ್ರೂ ನಡಿ ತಣ
ನಿಮ್ದು ಯಾವುದು ಮುಗ್ದದ
ನಂದು ಆರ್ಟ್ಸ್ ಮೇಲೆ ಮಾಡಿ ಅಣ್ಣ ಹಾ
ಹ್ಮ್ ಹ್ಮ್ ಹ್ಮ್ ಮಳಿ ಹೊಂಟದಪ್ಪ ಇನ್ನ ಊಟ ಆಗಿಲ್ಲ
ಹೌದಾ
ನೀ ನಿಮ ಗಾನಪ್ಪ
ಇಲ್ಲಣ್ಣ ಆಗಿಲನೋಡ ಏನಾದಣ್ಣ ಸ್ಪೆಷಲ್ ಊಟ
ಹಾ ಅಣ್ಣ
ಸಾಯಂಕಾಲ ಏನ್ ಆದ ಊಟ ನೈಟ್
ನೈಟ್ ನಂಬಲ್ಲಿ ಅದು ಆಲಗಡೆ ಪಲ್ಯ ಮತ್ತೆ ಚಪಾತಿ ಎಗ್
ಹ್ಮ್ ನಂಬಲ್ಲಿ ಶನಿವಾರ ಅಲ್ಲಾ ಎಗ್ರೈಸ್ ಆಗ್ತಾರ
ಹೌದಾ ಸ್ಪೆಷಲ್ ಆದ ಹಾಸ್ಟೇಲ್ ಆಗ
ಸ್ಪೆಷಲ್ ಎಗ್ ರೈಸ್
ಹ ಹಾ
ಎಗ್ರೇಸ್ ಮತ್ತೊಂದು ಒಬ್ಬೊಬ್ಬರಿಗೂ ಒಂದೊಂದು ಎಗ್ ಹಾಕ್ತಾರೆ
ಹಾ ಹಾ
ಇದೆ ಸ್ಪೆಷಲ್
ಹೌ ಅಣ್ಣ ಯಾರ ಮಾಡ್ತಾರ ಮತ್ ಸ್ಕೋರ್ಸ ನಮ್ದು ಹೇ ನಮ್
ನಮ್ ಫ್ರೆಂಡ್ ಇದ್ದ ಒಬ್ಬ ಅದ್ಕ
ಹೌದ ನೋಡ ಮಾರ್ ದೋ ಮಾಡ್ ಮಾಡಂತ ಹೇಳಿಲ್ ನಮ್ ಕಾಲೇಜ್ ಚಲೋ ಅದು
ಚೊಲೋ ಆದ
ಹ್ಮ ಏನೋ ಫೀಸ್ ಗೀಸ್ ಏನಂದ್ರ ನಾನ್ ಒಂದ್ ಐವತ್ ಸಾವಿರ ಕಮ್ಮ ಮಾಡಸ್ತೀನ್
ಹ್ಮ್ ಹ್ಮ್ ಎಲ್ಲಿ ಶ ಶಾಪುರಲ್ಲಿ ಇರದನ್ ನೀವು ಅಲ್ಲ ಶಾಪುರಲ್ಲ ಸ್ವಲ್ಪ ಸ್ವಲ್ಪ ಪುನಿಯ ಚೊಲ ಯಾರ ನೋಡ ವಿಸಿಟ್ ಮಾಡ
ವಿಸಿಟ್ ಮಾಡಪ್ ಪ್ಲೇಸ್ಣ್ಣ
ಹ್ಮ್
ಅಷ್ಟೇನಿಲ್ಲಣ ಇಲ್ಲಿ ಇವಾಗ್ ಇವಾಗ್ ಡೆವಲಪ್ ಆಕ್ಕತ್ತಾವ
ಹ ಹ ಬುದಧವ
ಹ್ಮ್ ಬುದ್ಧವಾರಸವ ಚಲೋದಣ್ ನಾನು ಒ ಒಂದ್ ಒಂದೇ ಸತತೀ ಹೋಗಿ ಬಂದಿದ್ದೆ
ಹೌದು
ನಾನು ಜಾಸ್ತಿ ಹೋಗಲ್ಲಣ್ಣ ಇಲ್ಲೇ ಬಾಳ ವರ್ಕ್ ಫ್ರೆಜರ್ ಅಂತ ಬಾಳ ಬಿದ್ದ್ಬಿಡ್ತ ನಮ್ಗ
ಹ್ಮ್ ಒಂದ ಒಂದ್ ಟೈಮರ್ಬೇಕಂತ ಮಾಡ್ದ್ ಆ ಕಡೆ ನಮ ಫ್ರಂಡ್ ಹ
ಹೌದಣ ಯಾವಾಗ ಬರ್ಬೇಕ ನಡ ಅಣ್ಣ
ಸಂಡೆ ಎಲ್ಲಾ ಸೋಮರನು ಬರರ್ಬೇಕು
ಹೌದಾ ಬಂದಾಗ ಫೋನ್ ಮಾಡಣ್ಣ
ಹ್ಮ ಬಾ ಹ್ಮ್ ನಾಳೆ ಸಂಡೆ ಇರ್ಬೆಕು ಹಲೋ ಗೂಗಲ್
ಹ್ಮ ಹ್ಮ ನಾವ್ ಕಾಲೇಜ್ ಹೋಗಲ್ಲ ನಾಳೆ
ಅಂದ್ರ ಅತಿ ನಾಳೆ ಬರ್ ನಳೆತ್ ಗಂ ಬರ್
ಹಾ
ಬಂದ ಕಲ್ ಮಾಡ್ತಿನಿ ಬಾ
ಹ್ಮ ಬಂದ್ ಮಾಡಾಣ ಎಲ್ಲಿ ಬುದ್ದವಾರ ಅನ್ ಚಲೋ ಅ ಸ್ವಲ್ಪ ಲೋ ಮಳೆಯ ಮಳೆದಾಗ ಅಂದ್ರೆ ಒಂದ್ ಗುಡ್ಡ ಒಂದ್ ಚಲೋ ಇರುತ್ತ ಗುಟಕ ಹ್ಮ್ ಮಾೌಂಟ್ ಎವಸ್ಟ್
ಬುದ್ಧ ಬುದ್ಧ ಬನ ಬೆಟ್ಟ ಅಂತಲ್ಲ ಅಲ್ಲಿ ಆದದವ
ಹಾ ಅಣ
ನಿಮ್ಷಪರ
ಹಾ ಅದೇಅಣ್ಣ ಬುದ್ಧಗರಬೆಟ್ಟ ಅಲ್ಲೇ
ವನು ಇವು ಚಲೋ ಕಾಣ್ತ ಹ ಹ್ಮ ನೋಡಿ ಯಾರನು
ಹಾ ನೋಡಿ ಬಂದ ನ ಒಂದೆರಡು ಸತಿ ಹೋಗಿ ಬಂದಿದ್ದ ನಾನು
ಹ್ಮ್
ಹಾ
ನಿಮ್ ನಿಮ್ಮಲ್ಲಿ ಒಂದ್ ಹುಡುಗ ಸತೀಶ್ ಅಂತ ಅದೇನ ಅಂತಲ್ಲ ಹಲೋ
ಹ ಹಾಸ್ಲ ನಮ್ ಅಪ್ಪಜಿಟ್ ರೋಮಾನಾ
ಚಿಕಿಯ ಸೆಕೆಂಡ್ ರಾಂಕ್ ಬಂತ ಹಾ
ಹೌದಾ
ಹ
ಎಂಗೆನ್ ಗೊತ್ತಿಲಣ್ನ
ಹ್ಮ ಆ ಅಲ್ತಾಪ್ ಅಂತ ಅದೇ ನಮ್ಮ ಫ್ರೆಂಡ್ ಅಲ್ತಾಫ್ ಕುಂತಾರ
ಹ ನಮ್ಮ ಅಣ್ಣಾರೋ ಅಣ್ಣ ಅವರು ನಮ್ಮ್ ಹಾಸ್ಟೆಲ್
ಅಲ್ತಾಫ್ ಅಂತ ಅದಾವ ನಮ್ದು ಹೈಸ್ಕೂಲ್ ಎಲ್ಲ ಒಂದೇ ತಾಲೀ ಕಲ್ತಿರೋವಿ
ಹೌದಾ.
ಹ್ಮ್
ಹಾ ಇಲ್ಲೇ ನಮ್ಮ್ ಹಾಸ್ಟೆಲ್ ರೂಮ್ ಬಾಜುನೇ ಇರ್ತದ ಇರ್ತಾರನ್ನ ಅವ್ರು
ಹ್ಮ ಹ್ಮ್
ಬಾಳ ಚಲೋ ಮನುಷ್ಯ ಅಣ್ಣಾ ಅವರು
ಚೊಲೋ ಮನುಷ್ಯನಾ.
ಹಾ.
ಫ್ರೆಂಡ್ ಪಾ ಅಲ್ಲೊಂದು ಅಲ್ಲೊಂದ ಸ್ವಲ್ಪ ಕಿರಿಕ್ ಮಾಡ್ಕೊಂಡಾ ಅವ
ಏನ್ ಮಾಡ್ಕೊಂಡನ ಅಣ್ಣಾ
ಹ್ಮ ನಮ್ಮ ಜೊತೆ. ಫ್ರೆಂಡ್ಶಿಪ್ ಬಾಗ ಅವಂಗೆ ಡ್ರಿಂಕ್ ಮಾಡದು ಅದು ಮಾಡ್ಕೊಂಡ
ಹಾ ಹಾ ಹಂಗೆ ಇರ್ತಿರ್ತಾವಣ್ಣ ಅವೆಲ್ಲಾ ದೋಸ್ರ್ ಲೆಕ್ಕ ಅವು ಎಲ್ಲ ಲಾ ಮಾಡ್ಕೊಕೂಬಾಡದು.
ಡ್ರಿಂಕ್ ಮಾಡದು ಡ್ರಿಂಕ್ ಮಾಡರ್ ಕಲ್ತ್ ಬಿಟ್ಟಾ ನಮ್ಗೂ ಜಗಳ ಆಡಿದ ಸ್ವಲ್ಪ. ಅವ ಅವಾಗ ನಿಂದೆ ನಮ್ ಕೂಡ ಮಾತಾಡೋದು ಬಿಟ್ಟಬಟ್ಟವ.
ಹೌದಾ.
ಹ್ಮ್.
ಏನೊ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಮಾಡಿರ್ತಾರೆ.
ನಿಮ್ ಗೂಡ ಮಾತಾಡ್ತಾನಿಲ್ ಅವ
ನಮ್ ಜೊತೆ ಬಾಳ ಕ್ಲೋಸ್ ಇದಾನ ಅಣ್ಣಾ.
ಚೊಲೋ ಆದ ಮನುಷ್ಯ ಆದರ. ಹ್ಮ್.
ಹ್ಮ್.
ಹೊ ಇಲ್ಲ ಊಟಯಿಲ್ಲ.
ಇಲ್ಲ ಅಣ್ಣಾ ಇನ್ನ ಲೇಟ್ ಆದ ಕರೆಂಟ್ ಹೋಗೇದ.
ನಿಮ್ ಬಳ್ಳಿ ಲೈಬ್ರರಿದ ಅಣ ನೀ
ಹ ಲೈಬ್ರರಿ ಇಲ್ಲಣ್ಣ ನಾನೇ ಹೊರಗಡೆ ಹೊಂಟಿನಿ ಲೈಬ್ರಗ ಆ ಅಣ್ಣ
ಪ್ರೈವೇಟಾಗಾವ
ಹ ಪ್ರೈವೇಟ್ ಇದಾವ
ಹ ಹ ಫ್ಯೂಜ್ ಎಸ್ಟಿರ್ ಬೋದ್
ಹ ಅಂದ ಐದು ಅರನೂರ ಅದ ನಾ
ಅದಾರ್ನೂರ ನಿಮ್
ಹೋಗ್ತಾರಾ ನ ವೃಂದಾ ಒಗ್ತಾರಾ ಒಬ್ಬ ಅವ ಸತಿಸ ನ ಹ ಮತ್ತೆ ಡಿಗ್ರಿ ಕಾಂಪಿಟ್ಯೂಟಿವ್ ಯಾರನ್ನು ಓದೋರು ಇದ್ರು ನೋಡ್ ತ್ತರ
ನೀವು ಮಾಡ್ಬೇಕು
ನಮ್ದ್ ಇವಾಗ ಸ್ಟಾರ್ಟ್ ಆಗದನ್ನ ಇವಾಗ ಏನ್ ಮಾಡಲ್ಲ ಟೈಮ್ ಮಾಡ ನಾನೊಂದು ಇದಾ ಒಂದ ಮೂರು ನಾಕು ತಿಂಗಳ ಇದು.
ಹ್ಮ್ ಇವ ನಿಮ್ದ ಬ ಆಸ್ಟ ಗ್ರಂಥಾಲ ಉಟ ಮಾಡ
ಅದು ಹಾಸ್ಟೇಲಾಗ್ ಇಲ್ಲಣ ಇವರು ಇರಾ ರೂಮ್ ಇಲ್ಲಾ ಹುಡುಗರಿಗೆ
ಹ್ಮ್ ಹ್ಮ್ ಎನ್ತ್ ಅಷ್ಟ ಆಲ ನಿಮ್್ದ
ಅದ್ರಲ್ಲೂ ಒಂದ್ ಎಂಬತ್ ಆದ ಅದ್ರಲ್ಲಿ ಎಲ್ಲಾ ಡಿಗ್ರಿ ಅವ್ರು ಇರ್ತಾರಲ್ಲ ಡಿಸ್ಕಂಟಿನ್ಯೂ ಮಾಡಿ ಎಲ್ಲಾ ಎಕ್ಸಾಮಿಗ್ ಬರ್ತಾರೆ ಡೈರೆಕ್ಟ್ ಎಕ್ಸಾಮಿಗೆ ಡೈಲಿ ಇರೋದ್ ಒಂದ ಇಪ್ಪತ್ ಜನ ಇರ್ತಾರಷ್ಟೆ ಚ
ಹಾ ಒಂದು ಇಪ್ಪತ್ ಜನ ಇರ್ತಾರ ವಾರ್ಡ ವಾರ್ಡನ್ ಸರ್ ಅವರು ವಿಸಿಟ್ ಮಾಡ್ ಪ್ರಿಯಾಂಕಾ ಹಾಸ್ಟೆಲು
ಹಾ ಮಾಡ್ತಿರ್ತಾರಣ್ಣ ಇವ್ರು ಅವ್ರಿಗೆ ಆರಾಮಿಲ್ಲ ಬಂದಿಲ್ಲ ಅವರು ಅವ್ರಿಗೇನು ಆರಾಮಿಲ್ಲನ ಆಪ್ರೇಷನ್ ಆಗ್ಯದಂತ
ಹ್ಮ ಮತ್ತೆ ಇವಾಗ ಅಡುಗೆ ಯಾರ್ ಯಾರಿ ಮೆಂಟೈನ್ ಮಾಡ್ತಾರೆ ಅಲ್
ಹಾ ಎರ್ಡುಕ್ಕು ಕೆ ವಿರಾಮ
ಸರ್ ಅ ಎ ಎರ್ಡುಕ್ಕು ಅಣ್ಣ ರೆಡ್ಡಿ ಅಂತಾನೆ ಅದಲ್ಲ ಭಾನು
ಹಾ ಅವ್ರೇ ಅವ್ರೆ
ಏ ಅವ್ರು ನಮ್ ರಿಲೇಷನ್ ಅನ್ಕೊಂಡಂವ್ನ ಅವ್ರು
ಹೌದಣ
ಓ ನಾನ್ ಅಣ್ಣ ಆಗ್ಬೇಕೊ ಅವರ್
ಅಣ್ಣಾ
ಹ್ಮ್ ನಮ್ಮ್ ಅಣ್ಣ ಆಗ್ಬೇಕು ಆದ್ರೆ ನಾ ಹೇಳ್ತಿರ್ಲಿಲ್ಲ ನಿನಿಗ್ ಅಲ್ಲಿ ನನ್ ಫ್ರೆಂಡ್ ಇದ್ದನ್ ಅಣಾ ಅಂತ ಹೇಲಿಲ್ ನಿನಿಗಿ
ಹ ಹೇಳಣ್ಣ ನನ್ನ ಹೆಸರ ಹೇಳಣ್ಣ ಗೊತ್ ಪರಿಚಯ ಇದ್ರ ಅವರ ಅವರು ಅವಗವಾಗ ಅಂಗೆ ಸ್ವಲ್ಪ ಕುಂತ ಬಿಡ್ತಾರ ಹೆಲ್ಲಾದ್ರೂ ಆಂಟ ಆಂಟೆವರು ಆಂಟಿವರು ನೋಡಿದ್ರೆ ಆಯ್ತ ಯಾರಡ್ ರಡ್ಡ್ಯಣ್ಣ ರೆಡ್ಡಿಯಣ ಅಂತ ಕೂಗ್ತಾರ ಅಲ್ಲೇ ಸಾಯ್ಬೇಕ ಅವರು
ಕೆಲ್ಸ ಮಾಡ್ಬೇಕಲ್ಲಿ
ಹ್ಮ್
ಚಲೋ ಮನುಷ್ಯ ಅಂದ್ರ
ಚಲೋ ಮನುಷ್ಯ ಇದದಾನಾ ಹಂಗೇನಿಲ್ಲ ಏನು ಬೈದ್ರು ಏನ್ ಇದು ಮಾಡಿದ್ರು ಏನ್ ಸಿಟ್ ಮಾಡ್ಕೊಂಗಗೆಲ್ಲ
ಹ ಮೈಂಟೈನ್ ಮಾಡ್ತಾನ ಹಾಸ್ಟೆಲ್ ವಾರ್ಡನ್
ಆ ಆರಾಮ್ ಆರಾಮ್ ಮೇಂಟೈನ್ ಮಾಡ್ಕೊಂಡ ತ್ಕ್ಷಣ ನಾನ ಒಬ್ಬ ಏನ್ ಟೆನ್ಷನ್ ಇರಲ್ಲಾಂತ
ಹ ನಮ್ಮ್ ಅಣ್ಣನ ಆಗ್ಬೆಕ್ ಇವಾಗ ಮ್ಯಾರೇಜ್ ಮಾಡ್ಬೇಕಲ್ಲ ಅವನಿಗಿ
ಹಾ ಅದೇ ಹೇಳಕ್ ಕುಂತಿದ್ನ ನಾಳೆ ಏನ ಹೋಗ್ಬಕ ನೋಡಕ ಹಂಗಂತ
ಅದ ಗುರು ಗುರು ಗುಲ್ಬರ್ಗ ಸೈಡ್ ಯಾವದ ಹುಡುಗಿ ನೋಡ್ಯಾರ ಮನೆಯಲ್ಲಿ ನಾಳೆ ನಾಳೆ ಹೋಗಿ ನೋಡ್ಕೊಂಡ್ ಬರ್ಬೇಕು ಬರ್ತಾನ ಬರ್ತಾನಂತ
ಹಾ ಹಾ
ಫ್ಯಾಮಿಲಿ ಅವ್ರು ಒಂಟಿವಿ ನಾವೆ
ಹೌದಾ ನೋಡ್ಕೊಂಡ್ ಬರಿ ಮತ್ತ ಹ ಎಲ್ ಮದವ ಬರ್ತ್ತ ಅಂಗೇನಿಲ್ಲ
ಮದುವೆ ಮದುವೆಗೆ ಬರ್ತ
ಹಾ ಡೈರೆಕ್ಟ್ ಮದುವಿಗಿ ಬರ್ತೀವಿ
ಸಂಡೆ ಆತ್ತು ಕಾಲೇಜ್ಂತ ನ ಬರೆ
ಎಲ್ಲ ಹಂಗಗೆನಾ ಹೋಗ್ ಬರ್ರಿ ಮತ್ತೆ ಎಲ್ಲಿ ಅದ್ ಬಾಳ ಲಾಂಗ್ ಆಗತ್ತ ಮತ್ತೆ ಬಂದು ಟಯರ್ಡ್ ಆಗಿ ಮತ್ತ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕ್ ಮತ್ತೆ ಡೂಟಿಗೆ ಹೋಗ್ಬೇಕ್
ಹ್ಮು ಹ್ಮು ಹ
ಹ್ಮು.. ಹ ಯಾವಾಗ ಹಾಕ್ತಾರೆ ಯಾವಾಗ ಬಿಡ್ತಾರ್ ಹೇಳಕ ಆಗಲ್ಲ ನಾನ ಡ್ಯೂಟಿಗೆ ಹ್ಮು ಅವ್ರ ಹೇಳಿದ್ ಮಾತ್ ನಾವ್ ಕೇಳ್ಬಬೇಕು. ಕ್ಕೂ ಮತ್ತ ಇಲ್ಲ ಅಂದ್ರೆ ಮತ್ ಬೈತಾರ ಅಬ್ಸೆಂಟ್ ಹಾಕಿ ಬಿಡ್ತಾರ. ಇಂಟರ್ ನಲ್ ಕಮ್ಮಿ ಕೊಡೋದ. ದ ಮಾಡದು
ಹ್ಮ ಇಂಟರ್ನಲ್ ಇಂಟರ್ನಲ್ ಎಷ್ಟ ಮಾರ್ಕ್ಸ್ ತಗೊಂಡ್
ಹ ನಂದು ಟ್ವೆಂಟಿ ಫೈವ್ ಒಂದ್ ಸಬ್ಜೆಕ್ಟ್ ಅಣ್ಣ. ಸೆವೆಂಟಿ ಫೈವ್ ಮಾರ್ಕ್ಸ್ ಥಿಯರಿ ಬರುತ್ತೆ. ದು
ಸೇರಿ ಬರ್ದಿರಲ್ಲ ಅಲ್ಲ ನೀವು ಈಗ ಹಾಸ್ಪಿಟ್ಲ್ ಹೋಗ್ತಿರಲ್ಲ ಅಲ್ಲಿ ನಾವು
ನಂದು
ಹೌದಾ ನೀವು ಏನ್ ರೆಗ್ಯುಲರ್ ಇದ್ದರಿಗೆ ಸ್ವಲ್ಪ.. ಅಟೆಂಡನ್ಸ್ ಮೇಲೆ ಕೊಡ್ತಾರೇನ್?
ಹಂಗೇನ ಇಲ್ಲಣ್ಣ ರೆಗ್ಯುಲರ್ ಅಲ್ಲಿ ಡಿಸ್ ರೆಗ್ಯುಲರ್ ಡಿಸ್ಕಂಟಿನ್ಯೂರ್ ಇದ್ರ ಇರ್ಲಿ ಹ ಎಲ್ಲಾರಗು ಇಪ್ಪತ್ನಾಕ ಒಂದ್ ಸಬ್ಜೆಕ್ಟ್ ಒಂದ್ ಸಲ್ಪ ಡೌನ್ ಇಪ್ಪತ್ ಮೂರು ಆತರ ಕೊಡ್ತಾರೆ ಇಪ್ಪತ್ತೈದಕ್ಕ. ಯಾರಿಗ್ ಒಬ್ರು ಇಪ್ಪತ್ ತೆಗೆದಂಗ್ ಕೊಡ್ತಾರ. ಡಿಸ್ಕಂಟಿನ್ಯೂ ಏನೋ ಇಪ್ಪತ್ತ ಎರಡು ಇಪ್ಪತ್ ಮೂರು ಕೊಟ್ಟೆ ಕೊಡ್ತಾರ ಅವ್ರು. ಹ್ಮ ನಮ್ ಪ್ರಿನ್ಸಿಪಾಲ್ ಹಂಗೇನ್ ಇಲ್ಲಣ್ಣ ಎಲ್ಲರಿಗೆ
ಚಲೋ ಅದಾರಿ
ಹ್ಮ್ ಚಲೋ ಇದಾರಣ
ಹ್ಮ್ ನಿಂದೆನ್ ಗೌರ್ಮೆಂಟ್ ಆಗದ ಏನ್ ಪ್ರೈವೇಟ್ ಸೀಟ್?
ನಮ್ದು ಗೌರ್ಮೆಂಟ್ ಆಯದಣ
ಅಂದ್ರೆ ಸ್ವಲ್ಪ ಫೀಸ್ ಕಮ್ಮಿ ಕಟ್ಟತಿರ್ಬೇಕ್ ಅಂದ್ರ
ಹ ನಮ್ದು ಗೌರ್ಮೆಂಟ್ ಇದವ್ರಿಗ್ ಫೀಸ್ ಕಮ್ಮಿ ಅದಣ.
ಹ್ಮ್ ಹ್ಮ್ ಇವಾಗ್ ಲಾಸ್ಟ್ ಲೂಟ್
ನೈಟ ಅದೆ ಆಲೂಗಡ್ಡೆ ಪಲ್ಯ ಅದಣ. ಬಟಾಟ ಮತ್ತೆ ಎಗ್ ಗದ
ದದ ಈ ಬೆಳಿಗ್ಗೆ ನಾಷ್ಟ
ಬೆಳಿಗ್ಗೆ ನಾಷ್ಟ ಉಪ್ಪಿಟ್ಟ ಅದ ಅಣ್ಣ ಇವತ್ತು ನಾಳೆ ದೋಸೆ ಅದ.
ಇವಾಗ ಕೋರ್ಸ್ ಮುಗಿಸ್ಕೊಂಡು ಎರಡು ಗಂಟೆ ನಿ ಕಾಲೇಜ್ ಬಿಟ್ಟ ಕಾಲೇಜ್ ಬಿಟ್ಟ ಹೋಗ್ತರಲ್ಲಾ ಹಾಸ್ಪಿಟ್ಲ್
ಹಾ ಹಾ
ಹೌದೌ ಆಮ್ ಅಮೌಂಟ್ ಕೊಡ್ತಾರ ನೀ ಇಲ್ಲ
ಇಲ್ಲಣ್ಣನ್ ನಾವು ಅಮೌಂಟ್ ಗಿ ಅಮೌಂಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗ್ತೇವಿ ಅಮೌಂಟ್ ಕೊಡಲ್ಲ ಪ್ರೈವೇಟ್ ಹೊ ಹೋಗನಗಿದ್ರೆ ಕೊಡ್ತಾರ
ಗೌರ್ಮೆಂಟ್ ಅಂತ್ರಲ್ಲಿ
ಹ್ಮ್ ಗೌರ್ಮೆಂಟ್ ಹೋಗ್ತೀವಿ ಪ್ರೈವೇಟ್ ಅಂದ್ರೆ ಇವಾಗ ಎಲ್ಲಿ ಪರಿಚಯ ಇಲ್ಲ ಅಲ್ಲ ಇವಾಗ ಎಲ್ಲಿ ಕರ್ಕಲಾಗ್ಯಾರ್ ಕರ್ಕೊಂಡ್ರು ನೈಟ್ ಡ್ಯೂಟಿ ಕರ್ ಹ್ಮ್ ಕರ್ಕೊಂಡ್ರು ನೈಟ್ ಡ್ಯೂಟಿ ಅಂದ್ರೆ ಆಫ್ಟರ್ನೂನ್ ಡೂಟಿ ತಗೊಂತಾರ ಆದದ್ರ ಮತ್ತೆ ಇಲ್ಲಿ ಎರಡು ಗಂಟೆ ಆಗ್ಲಿ ಮತ್ ಹೆಚ್ಚಚ್ಕಮ್ಮ ಆಗ್ತಿರ್ತಲ್ಲ ಊಟ ಮಾಡಿ ಅಷ್ ಮತ್ತೆ ಹೋಗ್ಬೇಕಂದ್ರೆ ಮೂರ್ ನಾಲ್ಕ ಗಂಟೆ ಆಗತ್ತ
ಹು ಹು
ಬಿಡ್ತಾರ ಅಲ್ಲಿಂದ ಮತ್ ಬರ್ಬೇಕಲ್ಲ ನಡ್ಕೊಂತ ಮೂರ್ ನಾಕು ಕಿಲೋಮೀಟರ್
ಹ ಆಸ್ಟಲಲ್ಲಿ ಸರ್ಕಲ್ ಅದ ಮತ್
ಎಲ್ಲಾಣ ಇ ಕಡೆ ಕನ್ಯಾಕೊಳವರು ಅಂತೂ ಬಾಳ ಲಾಂಗ್ ಆಯ್ತತಿ ಈಕಡೆ ದೂರದ ಕನ್ಯಾಕೋಲೂರ್ ರೋಢಿಗಿ
ಸಿಟಿ ಬಿಟ್ ಹೊರಗಡೆ ಕಾಲ ಜಲ್ಲ ಶಟವಳಲ್ಲ
ಹಾ ಕಾಲೆದ ಹೊಸ ವರ್ಷಂನ ಬಾಜುನ ಐತಣ ಅಲ್ಲ ಹ ಹಾ ಹೊಸ ಬಿಲ್ಡಿಂಗ್ ಮೊನ್ನೆ ನ ಓಪನಿಂಗ್ ಆಗೇದ ಅಣ್ಣ.
ಹಾ ಹಾ ಮೊದಲ ಎಲ್ಲಿತ್ತ.
ಮೊದ್ಲು ಅದು ನಯ ಪೆಟ್ರಲ್ ಬಂಕ್ ಅಂತ ಇತ್ ಅಲಿ.